ಅಲೋ.
ಏನು ಇಲ್ವ ಕೂತಿದ್ದೆ ನಾನು
ಹ್ಮಹು ಕೆಲ್ಸಕ್ಕ್ ಹೋಗಿಲ್ಲ ನಾನೇನಿಲ್ಲ. ನಾನು ಏನಿಲ್ಲಾ ಕುಂತಿದ್ದೆ ಸುಮ್ಮ ಏನ್ ನೋಡಾತ್ತಿರಂತ ಹಚ್ಚಿದೆ. ಮತ್ತ ಟೈಮ್ ಆಗಿತ್. ತಗ್ದಿಲಲ.
ಹತ್ತ ಕುಕ್ಕೆವಾಯ ಹೊತ್ತ.
ಹ್ಮಹುಂ
ಹ್ಮ್ ಹು
ಎಲ್ಲ್ ಹೋಗತಿರಿ ಅಂತ
ಹ್ಮ್ ಹ್ಮ್
ಗ್ಯಾದ್. ಹಕ್ಕದಗೈತೆ ಇಲ್ಲೇನಾ
ಹಾ ಇಲ್ಲ ಈಗ ಮಾಡ್ಬೇಕ ಇ ಅನ್ಸತಿ ತಿಕೊಂಡಿಲ್ನ ಹತಿ ಕೊಂಡು ಅಕ್ಕ ಮಾಡಿ ಊಟ ಮಾಡ್ಬೇಕ್.
ಹ್ಮ್. ಅಡಿಗಿ ಮಾಡ್ರಿ ಇಲ್ಲ ನಾನ್. ಇನ ಊಣ್ ಬೆಕ್ ನಾವು
ಹತ್ ಉಣಬಿಟ್ಲಾ ಹತ್ತುಕ್ ಹೋಗದಂದ್ರಿ ನ ಒಂಬತ್ತಾತ್.
ಹ್ಮ್ ಮಾಡಿ ಹೋದಕ್ಕೆ ಅ ಚೆನ ಇರ್ತದೆ
ಹ್ಮ್
ಏನ್ ಮಾಡಾತ್ತಿರಿ.
ಏನಿಲ್ಲ ಕುಂತಿದ್ದೆ ಚಿನ್ನಯನ್ ಜೊತೆ. ಚಿನ್ನಯ್ಯ ಆಳತನ್ನೋಡ್.
ಚಿನ್ನು ಏನ್ ಮಾಡ ಆತಾನ.
ಹ ಹ ಹೌಸ್ ಕೆಚ್ ತಗೊಂಡಾನ. ಆ ಸ್ಕೆಚ್ ಏನ್ ಕಳದಾವನದಾವ ಅಂತಂದ ಹುಡ್ಕ್ಯಾಆಡತನ್ ಅಳಾತನ್. ಚನ್ನ ಏನತ. ಹ್ಮ ಹುಡುಕ್ಯಾಡ್ತಾನಕ ಎಲ್ಲಿದಾವ ಎಲ್ಲಿಲ್ಲ ಅಂತ.
ಹೆಗಳು ಬಂದೈತಿ.
ಜಗಳ ಏನ್ ಬಂದಿಲ್ಕರೆ ಆವು ಸ್ಕೆ ಛೆ ಅದ್ ಅವು ಇಲ್ಲ. ಲೆಕ್.. ಕಾ ಕತಾನ. ಸ್ಕೆಚ್ ಎಷ್ಟಿದಾವ ಎಷ್ಟಿಲ್ಲ ಅಂತಂದು.
ಹೇಜ್ಜಾ
ಹ್ಮ ಅವು ಕ್ರಯನ್ಸ್ ಇರ್ತವಲ್ ಮಮ್ಮಿ ತುಂಬವು. ಬಣ್ಣ ತುಂಬು.
ಹ್ಮ್.
ಆ ಕ ಹ ಹ ಕೆಳ್ತಾನ.
ಹ್ಮ್.
ಏನ್ ಊಟ ಮಾಡಿರಿ ಮಾಡಿಲ್ಲ ಅಂದ್ಯಲ್ಲ ಅಡ್ಗಿ ಏನ್ ಮಾಡ್ರಿ.
ಚಪಾತಿ ಪಲ್ಯ ಚವಳಿಕಯಿಐಞಙ ಕೆಪ್ಪ
ಚಳಕಾಯಿ ಪಲ್ಯ ಹ್ಮ ಹ್ಮ ಹ್ಮ ಮುಂಜಾನೆ ಹೆಂಗ್ ಸ್ವಶ್ ಮಾಡದೆ ಬಟ್ ಆಯಮ್ಮ ಹೆಂಗ ಇರ್ತತಿ. ನಿಂಗಾ. ಮುಂಜಾನೆ ಸ್ವಿಷ್ ಮಾಡ್ದೆ.
ಹ್ಮೂ.
ಚಳಿಕೆ.
ಸಂಜಿನಾ ಸೋಚಿಚಿಟ್ಟಿದ್ದೆ.
ಹೌದಾ ನಮ್ ಮುಂಜಾನೇ ಸ್ವಿಶ್ ಮಾಡದ ಹೆಂಗ ಆತತ್
ಸಂಜೆನಾಸೊಬ ಸಟ್ಟತೆವ
ಹ್ಮ್ ಹ್ಮ್ ಚಳಿಕಾಯ್ ಪಲ್ಯ ಹೇಂಗ್ ಮಾಡದು.
ಚಳಿಕಾಯ್ ಪಲ್ಯ. ಸೋಸುದಾ.. ಎ ಹೋರಿವ
ಹಾ
ಹೋರದು. ಪ್ಪಲೆ ಮಾಡುವುದು ಪಾಲಿ ಕೊಟ್ಟ ಒಳಗಡೆ ಎ ಟಮಾಟಿ ಹಾಕ
ಮಾಡದು ಮಾಡೇಯಲ್ಲೆನ್ ನೀ
ಹ್ಮ್ ನೀವ್ ಹೆಂಗ್ ಮಾಡ್ತೀರದ ಕೇಳ್ದೆ.
ಹ್ಮ ಸಲೆದಕ್ಕ ಹೋಗಬೇಕನ.
ಎಲ್ಲಾ.
ಹ್ಮ್ ಇಲ್ಲೇ ಕ್ಲಾಸ್ ಕೇಳ್ತೇನ ಮನ್ಯಾಗ.
ಹಾ
ಮನ್ಯಾಗ ಕ್ಲಾಸ್ಕ್ಕೆತಿ.
ಹ
ಹ್ಮ
ಆನ್ಲೈನ್ ಕ್ಲಾಸಸ್.
ಹ್ಮ್
ಆನ್ಲೈನ್ ಕ್ಲಾಸ್ ಅದ ಅಂದಿನಿ.
ಹ್ಮ್
ಹೋಗ್ಬೇಕ ನಾನು ಬೆಂಗಳೂರ್ಗೆ.
ಹ್ಮ್
ಮತ್ತೆಲ್ಲಾ ನೋಡ್ಕೊಂಡ್ ಹೋಗಕ್ಕ ಸರಿಯಾಗಿ ಅದಕ್ಕ ಸ್ವಲ್ ಟೈಮ್ ತಗೋತೈತಿ ಅದಕ್ ಈಗ ಅನ್ಕ ಬಿಟ್ಟಂಗ ಮತ್ತ ಎಲ್ಲಾ ಕಾಲೇಜ್ ಹೋಗಿ ಸರ್ಟಿಫಿಕೇಟ್ ಅ ಹೇಳ್ತರ್ಬೇಕು ಪಿ ಡಿ ಸಿ ಸರ್ಟಿಫಿಕೇಟ್ ಮತ್ತದು ಕನ್ವೊಕೇಶನ್ ಅಂತ ಬರ್ತದ್ ಮನಿಗೆ ಅದನ್ ತಗೊಂಡ್ ಬರ್ಬೇಕ ಬಿ ಿಸಿ ಸರ್ಟಿಫಿಕೇಟ್ ಮ ಬ್ಯಾಕ್ಲಾಗ್ಸ್ ಯಾವು ಇಲ್ಲ ಅಂತಂದ ಅದೊಂದು ತಂದ್ ಕೊೊಡ್ಬೇಕ ಅದಕ್ಕ ನಿತ್ತಂಗಿಲ್ಲ ಇಲ್ಲಿ ಹೋಗ ಬರ್ಬೇಕು ಒಂದ ದಿನ ಕಾಲೇಜ್ಗೂ ಚೌಳಿಕೆ ಮಾಡೋದ ಹೇಳಿಲ್ಲ ನೀವ್ ಪೂರಾ
ಹೇಳೇದ್ನನಲ್ಲ ಮತ್ತ
ಎಲ್ಲಿ ಸಸ್ಬೇಕು ಅದ ಮಾಡಕ್ ಇ ಅರ್ಧಂಬರ್ದ ಆದದಂಗ ಅ
ಚೌಳಿಕಾಯ್ ಸೋಸಿದೆ ಸೋಸಿ ಹುರಿದು ಹುರದ್ ಮಾಡಬೇಕು ನೀನು
ಏನ್ ಹರ್ದ ಮಾಡದ ಅಂದ್ರೆ ಮುಗ್ದತನ ಎಲ್ಲಾ ಹೇಳ್ಬೇಕ ಹೇಳದದ್ರ ಪೂರಾ ನಮ
ಹುರಿದಾ ಹುರದು ತಗ್ದಿಟ್ಟು ಉಳ್ಳಾಗಡ್ಡಿ ಹೊಳದು ಟಮಾಟಿ ಹೊಳದು
ಹ್ಮ್
ಪಾನಿ ಕುಡದಾ.
ಹ್ಮ್
ಆಯಕುತ್ಸು.
ಹ್ಮ್ ಹ್ಮ್ ಹ್ಮ
ಹಿಂಗೆ ಮಾಡುದವ ಹಂಗ ಚೇನ ಪುಡಿ ಹಾಕುದು ಕಾರುಪ್ಪ ಹಾಕುದು.
ಹ್ಮ್ ಹತ್ನಿಗ್ ಹೋಗ್ಬೇಕತ್ ಮಾಡನ್ ಮ ಮಿನ
ಹಾ
ಅಥನಿ ಅಥನಿ.
ಯಾಕ
ಅಲ್ಲೇನೊ ನೋಡು ಪ್ಲೇಸಸ್ ಅದಾವ ಅಂತ.
ಹ್ಮ್
ಹಂಗ ಹೋಗ್ಬೇಕತ್ ಮಾಡಿನಿ ಮತ್ ಮಂಟೂರ್ಗ ಹೋಗಿದ್ದೇವಲ್ಲ ಅವತ್ತ.
ಹ್ಮ್
ಹಂಗೆ ಪ್ಲೇಸ್ ಐತಂತ ಮಲ್ ನೋಡಿದ್ರೆ.
ಮತ್ ಅದಕ್ಕ ಹ್ಮ. ಮತ್ತ ಅಲ್ಲಿ ಏನ ಏನ್ ಜಾಬತ್ ಹೇಳ. ಪೂಜಾ ನೋಡ್ಬೇಕದನ್ನ.
ಎಂಗವರು.
ಹಾಲಕ್ಕಪ್ಪಶಿ ಅಂದ್ರೆ ಎಡ್ಡು ಒಮ್ಮೆ ಮಾಡಿದ್ರ ಅತು ಅಂತ ನಮ್ ತಲೆೆಯಗದ. ಅದಕ್ಕ ಪಸ್ಟಿಗೆ ಇದ ಬಕ್. ಎಲ್ಲ ಅಪ್ಲಿಕೇಶನ್ ಆಕ್ಬೇಕು. ಅಪ್ಲಿಕೇಶನ್ ಹಾಕಿಂದ ಅವ್ರರು ಎಂದ್ ಬಾನ್. ತರ್ ನೋಡ ಅಂದ ಹೋಗಬಕ್ಕ.
ಹಂಗ
ಅದಾಗಿ ಅಪ್ಲಿಕೇಶನ್ನೇ ಮೊದ್ಲ. ಇ ಆಕ್ಲ ಎಲ್ಲಾ ಅಪ್ಲಿಕೇಶನ್ ಬಿಟ್ಟೆ ಇಲ್ಲ ಆಕಿಗ್ ಬಿಡಬೇಕು. ನೆನಪ ಆಾಗಿಲ್ಲ ನಿನ್ನೆ ಬಿಡಂದಿದ್ದ. ಪೂಜಾಗ ಬಿಡಬೇಕ್. ಬಿಟ್ಟಿಂದ ನಾ
ಹ
ಜಾತ್ನ ಇಲ್ಲಂದ ಮತೇನ ಇಲ್ಲವಾ ಅದ ಇದುಕ್ಕ ಹೋಗದ ನೋಡ.
ಹ್ಮ ಬಿಜಾಪುರದ. ಈಗ ಏನಿದವ ಏನು ನೋಡಿಲ್ಲ. ಅಕ್ಕ ಈ ಕಡೆ ಸುತ್ತಾಡೋದು.
ಆ
ಬಿಜಾಪುರದಾಗ ಏನೇನ ಅದಾವ ಅನ್ನೋದೇ ನೋಡಿಲ್ಲ ನೆಟ್ಟಂಗ.
ಓಗ್ ಬರ್ರಲ.
ಅಕಡಿ ಇಕಡಿ ಸುತ್ತಡದಾಕೆತಿ. ಜೇಮ್ ಬಾರಾಕಮಾನ ಮತ್ತೆನ ಸಂಗೀತ. ಮಲ್ಲ ಏನೇನೊ ಅದಾವಂತಲಮಿ.
ಹೌದು ಅಥವಾ ನಾವ್ ನೋಡಿಲ್ಲ.
ಹ್ಮ್ ಗೋಲ್ ಗುಮ್ಮಟ್ಟ ಒಂದು ಶಿವಗಿ ಒಂದು. ಹ ಇಷ್ಟೇ ನೋಡಿ ನಾರೇಬಿಜಾ. ಹೌದಾ
ಹ್ಮ್
ಮತ್ತೆ ಸಿದಿದ್ದೇಶ್ವರ್ ಕುಡಿ ಸಿದಿದ್ದೇಶ್ವರ್ ಗುಡಿ ಒಂದ.
ಹ್ಮ್
ಮೂರೆ ನೋಡಿನ್ ನೋಡು.
ರಗಡದ್ ನೋಡಿದ್ರೆ ನಾನ್ ಹೋಗಿಲ್ಲಾ ನೋಡಿಲ್ ನೀವು ನೋಡಿ.
ಹ್ಮ್ ನೀವು ನೋಡಿದ್ರೆ ನಾನ್ ನೋಡ್ತಿದ್ದೇವ ನೀವ ನೋಡ ಇಲ್ಲ ನಾ ಅವರೇಲ್ಲ ನೋಡನ
ಹೋಗೇ ಇಲ್ಲ.
ಹ್ಮ್ ಬಾರಕಮನ್ ಇಲ್ವಾ ಏನ ಮಾಡೇ ಇಲ್ ನೋಡ್ ಜ. ಕನು
ಹ್ಮ್
ಹ್ಮ ಮಾಡ್ಬೇಕ ನೀರ್ ಬರ್ತಾ ಒಂದಿದ. ಹೌದ ಅದಕ್ಕೆ ನೋಡಮ ತಂಬಿ ಮಾಡಿದ್ರ ಆತು ಅನ್ ಹಕೊಂಡಿದ್ದೆ ನೀರ ಬರ್ಲಿಲ್ಲ ಆ.
ಹ್ಮ್ ಹ್ಮ್ ಹಂಗ ಮಾಡ ಹಂಗಂದ್ರ ನೀರ್ ಬರ್ಲಿಕ್ಕೆ ಹ್ಮ್. ಮಾಡ್ಬೇಕ್ ಈಗ. ಮಾಡಿ ಈಗ ಹೋಗಬೇಕ. ಆ
ಅಪ್ಪಾ ಅಂದೆ.
ಹೋಗ್ಯಾರ. ಅಪ್ ಲಗುನ ಅಂತ ಇಡ್ಲ ಹೋಗಬ ಬಿಡ್ತಾನೆ. ಜಲ್ದಿ
ಹ್ಮ್ ಆರಕ್ಕೂ ಹೊತನನು.
ಹ ನಟೋಗ ನೀತ್ತುಂದಿ ಲೇಟ್ ಆಗಿ.
ಹ್ಮ್ ಏನ
ಹನಾರದ.
ಚನ್ನು ಚಿನ್ನು ಸಾಲಿ ಪೂ ಲೆಕ್ಕದಾಗದಾನ.
ಹ್ಮ್
ಹ
ನೋಡ ಜಾಗಕ್ಕೆದಲ್ಲ ಮಾಡ ತಯಾರ
ಚಿನ್ನಗ್ ಜಳಕ. ಹ್ಮ್ ಆತ್ಲ ಕಟಿಂಗ್ ಮಾಡ್ಸ್ಯ ನೀವ ತ ಅದಕ್ಕೆ
ಕಾಕ ಇದಲ್ಲೇನು.
ಗಿಳಿಕ ಅವ ನಿನ್ನೆ ಜಾ ಕನ ಮಡಲ್ ಚಿನ್ನು.
ನನ್ ಸುಟ್ಟಿ ಇತ್ತಲ್ಲಾ ಆಯ್ತಾರ್ ಇತ್.
ಅದೇ ನಾ ಜಳಕ ಮಾಡಲಿಕ್ಕೆ. ಅಂತಿದ್ವಿ. ಚಿನ್ನು ಮಾಡಿಲ್ಲ ಅಂದ್ರ ನಿನ್ನೆ ಐತಾರ ಅಂತೆ.
ಆಯ್ತಾರಯ್ತಿ ಮಾಡಿಲ್ಲವ.
ಹ್ಮ್ ಚಿನ್ನುಗಾದ್ರ ಎಲ್ಲಾ ನಡಿತಾವ ನಮಗಾದ್ರೂ ನಡಿಯಂಗಿಲ್ಲ.
ಹ್ಮ್ ಚನ್ನ ಅದಾನ.
ಬಾರಿ ಸಣ್ಣ ಇರಬೇಕ್. ತಂದಿನಿ. ಹ್ಮ ನೀರೇಸದಿನಕ್ಕ ಬರ್ತಾನ.
ಏನ್ ಕರೆಕ್ಟ ಆಗಿ ಬಿಡಲ್ಲಗನಾ ಯಾಕ. ಯಾವಾಗನ್ನೋದು ಗೊತ್ತೆ ಆಗ್ವಲ್ಡು. ಹ ನೀರ ಏನ ಏರಲ್ಲಿ ಆಗವ ಆತ್ ಟಾಕ್ಕಿಗೆ. ತ್ತ.
ಈಗ ಮತ್ ಟಾಕಿಗಿ ಇರ್ಲಿಕಂದ್ರೆ ಮತ್ ನೀರ್ ಬಿಡಾಕೆ ಬೇಕ. ಹಂಗ ಅಂದ್ರೆ
ಅದೇ ಯಾವಾಗಿರ್. ಬಿಟ್ಟ್ರರು ಬಿಡ್ತಾನ ಟೈಮ್ ಇಲ್ಲ ಇವತ್ತೇ ಬಿಡ್ತಾನಂತ ಹೇಳಕ್ ಆಗಲ್ಲ. ಹಿಂಗಾಗಿದ್ದೇವ ಕೇಳೋನ್ತ ನಾನ್ ಮಾಡ ನೀರು ಎರ್ಲಿಕ್ಕ ಅಂತಾನ.
ಹ್ಮ್ ನಮ್ಗೇನ್ ನಾಳಿತನ ಆದದಾ ಅರಾಮ್.
ಸುಲ್ ಹೇಳ್ತಾನ ಕರೆ ಹೇಳ್ತಾನ ಯಾರಿಗ್ ಹ ಮಾಡತ್. ತ್ತ
ಹ್ಮ್ ಹ್ಮ್ ಕರೆಂಟು ಇಲ್ವಾ. ಹಾ ಮಾಡ್ತೇನೆ.
ಹ್ಮ್
ಹ್ಮ್ ಬಾರದೆ ಹಾಲತಿ ಕ ಜಾಗ ಬಾರತಿ
ತಿ
ತನ್ನೀರ್ ಮಾಡ್ತೀನ್ವ ಎಲ್ ಬಿಸ್ಣೀರ್ ಕಾಯ್ಸು ಅನಕ ಚಳಿ ಜೋರ್ ಸಾತ್ ಅದು ತಾನ್ ತಣ್ಣೀರಿ ಮಾಡ್ತೇನಿ ಸರಿ ತಗೋ ಮಮ್ಮಿ ಇಡ್ತನಿ. ಮತ್ತ್